ಏನ್ ಮಾಡ್ತಾ ಇದ್ದೀರಾ
ಕೂತಿದ್ದೀನಿ ನಿದ್ದೆ ಬರತೈತೆ ಊಟ ಮಾಡಿ.
ಹ ಏನ್ ಹೊರಗಡೆ ಹೋಗಿದ್ರಾ ಫುಲ್ ಟೈರ್ಡ ಆಗಿರೋತರ ಅನಿಸ್ತೈತೆ.
ಹೂ ನಿಮ್ಗ್ ಹೆಂಗ್ ಗೊತೈತು?
ಹ ನಿಮ್ ವಾಯ್ಸಲ್ಲಿ ಗೊತ್ತಾಯ್ತು ಬಿಡಿ ನನ್ಗೆ ಸ್ವಲ್ಪ ಶಾಸ್ತ್ರ ಹೇಳೋತರ ಮೈಂಡ್ ಇದೆ. ಹಂಗಾಗಿ ನನಿಗ್ ತಿಳ್ಕೋತೀನ್ ಹಂಗೆ. ನೀವ್ ಯಾರ್ ಜೊತೆ ಹೊರ್ಗಡೆ ಹೋಗಿದ್ರಿ ಅಂತಾನೂ ಗೊತ್ತು ನನ್ಗೆ. ಎಲ್ ಹೋಗಿದ್ರು ಅಂತಾನೂ ಗೊತ್ತು ಗೆಸ್ ಮಾಡ್ಲಾ ಎಲ್ಲೋಗಿದ್ರು ಅಂತ್
ತುಂಬ ಸಂತೋಷ
ಹಾ ನಿಮ್ ಸೀನಿಯರ್ ಜೊತೆ ತಾನೇ ನೀವು ಹೊರಗಡೆ ಹೋಗಿದ್ದಿದ್ದು
ನಿಮ್ಗ್ ಹೆಂಗ್ರಿ ಗೊತ್ತಾಯಿತು?
ಹೇಳದ್ನಲ್ಲ ನಾನ್ ಸ್ವಲ್ಪ ಆ ಇದು ಫ್ಯೂಚರ್ನ ಡಿಸೈಡ್ ಎ ತೂ ಫ್ಯೂಚರ್ ಅಲ್ಲಿ ಆಗೋದನ್ನ ಹೇಳ್ತೀನಿ.
ಹ
ಹ್ಮ್
ನಂಗೆ ಹಂಗೆ ಗೊತ್ತಾಗಬಿಡತ್ತೆ ಎಲ್ಲ ಸ್ವಲ್ಪ ನಿಮ್ ಬಗ್ಗೆ ಎಸ್ಪೆಷಲಿ ನಿಮ್ ಬಗ್ಗೆ. ನಾನಾ ಚಪಾತಿ, ದಾಲ್, ಅನ್ನ, ಮೊಸರು. ನೀವೇನ್ ತಿಂದ್ರಿ ನೀವು ಹೇಳ್ತಿನ್ ನೋಡಿ ಚಿಕನ್ ತಿಂದ್ರಿ ತಾನೆ.
ನಾನು ಹೌದು ನಿಂಗ್ ಹೆಂಗ ಗೊತ್ತಾಯ್ತು ನನ್ ಜಂಕ್ ಫುಡ್ ತಿಂದೆ.
ಹ್ಮ್ ಹೇಳದೆ ಅಲ್ಲ ನಿಮ್ ಬಗ್ಗೆ ನನಗ್ ಗೊತ್ತು ಅಂತ. ಇನ್ನೆನ್ರೀ ಏನ್ ಮಾಡ್ತಾ ಇದ್ದೀರಾ ನಯನ ಅವರೇ.
ಹ್ಮ್ ನಾಳೆ ಎಕ್ಸಾಮ್ ಇದೆ ನನಗೆ ತಲೆ ನೋಯತಿದೆ ಓದ್ಕೋಬೇಕು.
ಇವಾಗ್ಲೂ ನೀವು ನನ್ ಜೊತೆ ಮಾತಾಡ್ದೇನೆ ಸುಮ್ನೆ ಹಂಗೆ. ಫೋನ್ ನೋಡ್ತಾ ಇದಿರಾ
ಇಲ್ಲ ರಿ ನಾನು ಓದ್ತಾ ಇದ್ದೀನಿ ನಾನು ಓದ್ಕೋ ಕೊಂಡು ಮಾತಾಡ್ತಾ ಇದ್ದೀನಿ.
ನೀವು ಬರೇ ಸುಳ್ಳ ಹೇಳ್ತೀರಾ ಕಣ್ರಿ ಏನ್ರಿ ನಯನ ಅವ್ರೆ ನೀವು. ಮಾತಾಡ್ಬೇಕು ಅಂತ ಹೇಳಿ ಫೋನ್ ಮಾಡ್ಬಿಟ್ಟು ಮಾತಾಡ್ದಿರ ಫೋನ್ ನೋಡ್ಕೊಂಡ ಕೂತಿರ್ ತ್ತಿಲ್ರರಿ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ
ಹ್ಮ ಎಲ್ಲಾದೂಎ ಟ್ರಿಪ್ ಹೋಗೋಣ ಬನ್ನಿ ಹೇಳ್ತೀನಿ.
ಬನ್ನಿ ಹೋಗೋಣ ನಾಳೆನೆ ಗೋವಾಗೆ ಹೋಗೋಣ.
ಹ್ಮ್ ಏನ್ರೀ ನೀವ್ ಫುಲ್ ಮಾಡ್ರನ್ ಇದ್ದಂಗಿದ್ದೀರಾ.
ಏನ್ ಗೋವಾಗೆ ಏನ್ ಮಾಡ್ರನ್ ಇರೋರೆೇ ಹೋಗ್ತಾರ ಏನ್ ನಾರ್ಮಲ್ ಪೀಪಲ್ಸ್ ಹೋಗಲ್ವೆನೂ.
ಇಲ್ಲಪ್ಪ ಮಾಡ್ರನ್ ಇರೋರೊ ಅಷ್ಟೇ ಹೋಗೋದು.
ಹ್ಮ ಅಂತ ನೀವು ಅನ್ಕೊಂಡಿರೋದು. ಫ್ರೆಂಡ್ಸು ಹೋಗ್ಬೋದು ಕಪಲ್ಸು ಹೋಗ್ಬೋದು. ಎಂಜಾಯ್ ಮಾಡ್ಬೋದು ಚೆನ್ನಾಗಿ ಬನ್ರಿ ಹೋಗೋಣ. ಹ್ಮ್ ಹೋಗಿದ್ವಿ ನಾನು ನಮ್ಮೋರು.
ಹ್ಮ್
ಗೋವ ಎಲ್ಲಾ ಸುತ್ತಾಡ್ಕೊಂಡು.
ಏನದು ಸಮುದ್ರದಂಡಿಗೆನ್ ಫುಲ್ ಎಂಜಾಯ್ ಮಾಡ್ಕೊಂಡು ಬೀಚಲ್ಲಿ ಬಂದ್ವಿ.
ಬಿಡೀ ಪರ್ಸನಲ್ ಎಲ್ಲಾ ಏನ್ ಕೇಳಲ್ಲ ನಾನು
ಹ್ಮ್ ನಾನ್ ಹೇಳ್ತಿಲ್ಲ ಪರ್ಸನಲ್ ಏನು ಜಸ್ಟ್ ಸುತ್ತಾಡ್ಕೊಂಡ್ ಬಂದ್ವಿ. ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಿದೀನಿ ಅಷ್ಟೇ ಕಣ್ರಿ ಏನ್ರೀ ನೀವು ಏನನ ಹೇಳ್ತೀರಾ ಪರ್ಸನಲ್ ಅದು ಇದು ಅಂತ.
ಹ್ಮ್ ಪರ್ಸ್ನಲ್ಲೆ ತನೆ ನಿಮ್ಗಂತೂ ಏನು ಅನ್ಸಿಲ್ಲ ಪರ್ಸ್ನಲ್ ಎಲ್ಲ ಹೇಳ್ತಿದ್ದೀರಾ.
ಸರಿ ಆಯ್ತು ನಿಮ್ಗೆ ಅಡ್ಗೆ ಏನಾದ್ರು ಮಾಡಕ್ ಬರುತ್ತಾ ನಿಮ್ಗೆ ಎಲ್ಲಿ ಬರುತ್ತೆ ಬಿಡಿ ಜಸ್ಟ್ ಷ್ಟ್ ಮಾಡಿಕ್ಕಿದ್ರೆ ತಿಂತೀರಾ ಅನ್ಸುತ್ತೆ. ನಮ್ಮ್ ಹಾಸ್ಟ್ಲಲ್ಲಿ ಕೇಳಿ ಇಲ್ಲಿ ನಮ್ಮ ಹಾಸ್ಟೆಲ್ನಲ್ಲಿ ಒಬ್ಬ ಹುಡ್ಗೀ ಇದ್ದಾಳೆ. ಅವಳಿಗೆ ಏನು ಅಡುಗೆ ಮಾಡಕ್ ಬರ ಏ ಕೇಸ್ಕಳ್ರಿ ಇಲ್ಲಿ ನೀವು ಸುಸ್ತ ಆಗ್ತಿದೀರ ಅಂತಿದೀರಾ ಅದು ಸುಮ್ನರಿ ನಾನ್ ಹೇಳ್ತಿನಿ ಕೇಳ್ಸ್ಕೊಳ್ಳಿ
ಹಾ
ನಮ್ ಹಾಸ್ಟ್ಲಲ್ಲಿ ಒಬ್ ಹುಡುಗಿ ಇದಾಳೆ ಅವಳಿಗೆ ಏನ್ ಅಡ್ಗೇನು ಮಾಡಕ್ ಬರಲ್ಲ ಮೊನ್ನೆ ಕಾಲಲ್ಲ್ ಏನ್ ಹೇಳ್ತಿದ್ದಾಳಂದ್ರೆ ಅವ್ಳಿಗ್ ಏನು ಬ ಅಂದ್ರೆ ಎಲ್ಲಾ ನನ್ನ ಹತ್ರ ಮಾಡ್ಸ್ಕೊತ್ತಾಳೆ. ಮತ್ ಕಾಲಲ್ಲಿ ಮಾತ್ರ ಏನ್ ಹೇಳ್ತಾಳೆ ಅಂದ್ರೆ ಒಬ್ಬ ಹುಡ್ಗಿ ಇದಳೆ ಅವ್ಳಿಗೆ ಅಡ್ಗನೇ ಮಾಡಕ್ ಬರಲ್ಲ ಎಲ್ಲಾ ನನ್ನ ತ್ರನೆ ಮಾಡ್ಸ್ಕೋತಾಳೆ ಅಂತ ಹೇಳ್ತಾವ್ಳೆ ಆ ಹುಡ್ಗಿ ನನ್ಗ್ ಹ್ಮ್ ನಯನ ಅಂತ ನನ್ ಫ್ರೆಂಡ್ ಒಬ್ಳಿದ್ದಾಳೆ
ಹ್ಮು
ಅವ್ಳು ತ ಪಾವನಿ ಅಂತ ಒಬ್ಳಿದ್ದಾಳೆ ಅವ್ಳಿಗೆ ಏನು ಬರಲ್ಲ ಅಂತ್ ಅಂತ ಹೇಳ್ತಾವ್ಳೆ ಬಟ್ ಆ ಹುಡ್ಗಿನೆ ಎಲ್ಲಾನೂ ಮಾಡ್ಸ್ಕೋತಾಳೆ.
ಬಟ್ ನಂಗೆ ಎಲ್ಲಾ ಅಡ್ಗೆ ಬರುತ್ತಲ್ಲ
ಹ್ಮ್ ಯಾ ಯಾಕ್ ಯಾಕೋ ನಿಮಗ್ ಬರೊತರ ಅನ್ನಿಸ್ತಿಲ್ಲ ನೀವ್ ಬರೇ ಬರೆ ಡೌ ಮಾ
ಬರೆ ಡವ್ ಮಾಡ್ತೀರ ಅನ್ಸತೈತೆ ಇಲ್ಲಪ್ಪ
ಹ್ಮು ನನ್ ವಾಯ್ಸ್ ನನ್ಗೆ ಎಕೋ ಬರ್ತೈತೆ.
ಏನ್ ಏನ್ ಯಾವ ರೆಸಿಪಿ ಬೇಕು ಕೇಳಿ ಹೇಳ್ತೀನಿ.
ಬೇಡ ನನ್ಗೆ ನನ್ಗೆ ಅಡಗೆ ಮಾಡಕ್ಕೆ ಬರುತ್ತೆ ಕಣ್ರಿ. ಹ್ಮು ಇಲ್ಲ ವೆಜಿ ವೆಟೇರಿಯನ್ ನಾನ್ ವೆಜಿಟೇರಿಯನ್ ಪಕ್ಕ ನಾನ್ ವೆಜಿಟೇರಿಯನ್ ಅಲ್ವಾ ಇವಾತ್ತಾನು ಹೇಳಿದ್ರೆ ಚಿಕನ್ ತಿಂದ್ಲೆಳ್ಬಿಟ್ಟು
ಇಲ್ಲ ಚಿಕನ್ ತಿಂದಿಲ್ಲ ನೀವೇ ನೀವ್ನೀವೆ ಹೆಂಗ್ ಅನ್ಕೊಂಡ್ರಿ
ಹೌದು ನೀವೊಂದು ಏನದೂ ಪ್ರಾಮಿಸ್ ಮಾಡ್ಕೊಂಡಿದ್ದೀರಾ ತಾನೆ ನಾನ ಇನ್ಮೇಲೆ ಚಿಕನ್ ತಿನ್ನಲ್ಲ ಅಂದ್ಬಿಟ್ಟು ಮತ್ ನೀವ್ಯಾಕೆ ಚಿಕನ್ ತಿಂದಿದ್ದೀರಾ.
ನಾನ್ ತಿಂದಿಲ್ಲ
ಹ್ಮು ಮತ್ತೇ ಇನ್ನೆನ್ ತಿಂದ್ರಿ
ನಾನು ವೆಜ್ ತಿನ್ನೋದು.
ಹ ಹಾ ಹಾ ಏನ್ ಸುಳ್ಳೇಳ್ತೀರಾ ಕಣ್ರಿ ನೀವು ನಾನ್ ವೆಜ್ ಎಲ್ಲ ತಿನ್ಕೊಂಡ್ ಬಂದುಬಿಟ್ಟು ತಿಂದೇ ಇಲ್ಲ ಅಂತ ಸುಳ್ ಬೇರೆ ಹೇಳ್ತೀರಾ
ಇಲ್ಲಾ ಆಕ್ಚುಲಿ ತಿಂದಿಲ್ಲ.
ಹ್ಮು ಸಾಕ್ ಸುಮ್ನಿರ್ರಿ.
ಹ್ಮು
ನಿಜ ಪ್ರಾಮಿಸ್ ಮಾಡಿ ಹೇಳಿ ನೀವು ನಾನ್ ವೆಜ್ ತಿಂದಿಲ್ಲ ಅಂತ ಈಗ
ಹ್ಮು
ನಾನ್ ವೆಜ್ ತಿಂದಿಲ್ಲ ಅಂತ ಪ್ರಾಮಿಸ್ ಮಾಡಿ ಹೇಳಿ
ಪ್ರಾಮಿಸ್ ತಿಂದಿಲ್ಲ.
ಹ್ಮು ಸರಿ ಆಯ್ತ್ ಬಿಡ್ರಿ ನಂಬ್ತಿನಿ ಹೋಗ್ಲಿ ನಾನು ಟ್ರಿಪ್ ಎಲ್ಲೆಲ್ಲಿ ಹೋಗಿದ್ದೆ ಅಂತಂದ್ರೆ ಹ್ಮು ಸರಿ ಆಯ್ತು ನಾನ್ ಟ್ರಿಪ್ ಎಲ್ಲೆಲ್ಲಿ ಹೋಗಿದ್ದೆ ಅಂತಅಂದ್ರೆ ಹಾ ನಿನ್ನೆ ತಾನೇ ಇದುಂ ಮುನ್ನಾರೋಗಿ ಬಂದೆ ಅದಕ್ಕು ಲಾಸ್ಟ್ ಮಂತು
ಬನ್ನಿ ಸಕ್ಲೇಶ್ಪುರ ಪ್ಲ್ಯಾನ್ ಮಾಡ್ತೈದ್ದಿವಿ ಹೋಗ್ ಬರೋನ
ನಾನು ನನ್ ಫ್ರೆಂಡ್ ಪೂಜಾ ಅಂತ ಒಬ್ಳಿದ್ದಾಳೆ ಅವ್ಳು ನಾನು ಹೋಗ್ಬೇಕಂತ ಪ್ಲಾನ್ ಹಾಕಿದ್ದೀವಿ
ಹ್ಮು ಒಬ್ಬುಡ್ಗಿನ ಕೇಳ್ತೈದ್ದೀನಿ
ಬಟ್ ಅವ ಹುಡುಗಿ ಏನು ಬರೋದೇ ಇಲ್ಲ ಅಂತ ಮನೇಲಿ ಕೇಳ್ಬೇಕು.
ಅಂತ ಏನು ಹೇಳ್ತಾವಳೆ ನೋಡ್ಬೇಕ್ರಿ. ಅವಡ್ಗಿಗ್ ಹೆಂಗ ಏನಂತಂದ್ರೆ. ಬೆಳಗ್ಗೆನೆ ಹೋಗಿ ಸಂಜೆನೆ ಬಂದ್ಬಿಡ್ಬೇಕು ಆತರ ಟ್ರಿಪ್ ಹೋಗ್ ಬರ್ಬೇಕಂತೆ ಒಂದು. ಒಂದ್ ದಿನದಲ್ಲಿ ಏನೋಗ್ ಬರಕ್ಗತ್ತ ಹೇಳೇಳಿ ನೀವೇ ಏನೋ ಇಲ್ಲೋಮ್ಮ. ಹಲೋ. ಏ ಏನಾದ್ರೂ ತಿಂಡಿ ತಗೊಂಬರಗ ಹಂಗಾದ್ರೆ ಹೋಗ್ ಬರ್ಬೋದು ಅಷ್ಟೇ.
ಅಮ್ಮ ಇದ್ ಇದು ಮಾಡ್.
ಅವ್ರ ಮನೆಯಲ್ಲಿ ಹೋಗು ಅಂತ ಅಂದ್ರೂನು ಅವಡ್ಗಿ ಬರಕ್ ರೆಡಿಲ್ಲ ಅಂತ ನಮಗ್ ಅನಿಸಸ್ತೈತಿ.
ನೀವೇ ಹೆಂಗ ಜಡ್ಜ್ ಮಾಡ್ತೀರಾ ಮಾಡ್ತೀರಾ ಆ ಹುಡುಗಿ ಮಾತಲ್ಲೆ ಗೊತ್ತಾಗಬಿಡುತ್ತೆ.
ನೀವು ಫೋನ್ ಕಿವಿ ಹತ್ರ ಇಟ್ಕೊಂಡ್ ಮಾತಾಡಿ ನನಗೆ ವಾಯ್ಸ್. ಸ ನನಗೆ ಕೇಳಿಸ್ತಾ ಇದೆ.
ಹೌದಾ ನನ್ ಕಿವಿಯತ್ರನೆ ಇಟ್ಕೊಂಡಿರೋದು.
ನೀವು ಫೋನ್ ನೋಡ್ಕೊತ ಮಾತಾಡ್ತಾ ಇದೀರ.
ಇಲ್ಲ ಕಣ್ರೀ.
ಹ್ಮ್ ನಿಜ.
ನಿನಗ್ಯಾರು ಹೇಳಿದ್ದು.
ಹ್ಮ್ ನಾನು ಈ ನೋಡಿ ಈಗ್ ನಾನಗೆ ಕರೆಕ್ಟಗ ಕೇಳ್ತಿದ್ದೆ.
ಆಕ್ಚುಲಿ ನ ಈಗ್ಲೂನು ಏನಿಲ್ಲ.
ಏನ್ ಏನೇನು.
ಅದೇ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೆನೆ ನಾನು ನನ್ನ ಫ್ರೆಂಡ್ಸ್
ಹ್ಮ್ ನಾವು ಹೋಗ್ ಬರ್ತೀವಿ ಸಕಲೇಶಪುರಕ್ಕೆ ನಾನು ಪೂಜಾ ಅಂತ ಹೇಳ್ಬಿಟ್ಟು
ಹ್ಮ್
ಹ್ಮ್ ನನ್ ಫ್ರೆಂಡ್ ಹೇಳಿದುನಲ್ಲ ನಯನ. ನಿಮ್ ತರನೇ ಹೆಸರಿ ಇಟ್ಕೊಂಡರೋಳ ಒಬ್ಬಳು ಹುಡುಗಿದ್ದಾಳೆ ಅಂತ ಅವಳು ಬರ್ತೀಣಿ ಬರ್ತೀನಿ ಅಂತ ಸುಮ್ನೆ ಡೌವ್ ಮಾಡ್ತಾಳ ಅಷ್ಟೇ. ಬರೋದು ಇಲ್ಲ ಏನಿಲ್ಲ ಅಂತಾಳೆ.
ಹ್ಮ್ ಇನ್ನೇನ್ರೀ ಮನೆ ಕಡೆ ಎಲ್ಲ ಚೆನ್ನಾಗವರಾ.
ಎಲ್ಲ ಚೆನ್ನಾಗಿ.
ನಿಮ್ ಮನೆಯಲ್ಲಿ ಯಾರಾರು ಇದ್ದಾರ ಅಂತ ಹೇಳಲಾ ನಾನು. ಹಂಗೆ ಸುಮ್ನೆ ಗೆಸ್ ಮಾಡ್ತೀನಿ..
ಹಾ ಹು ಮಾಡಿ
ಯಾಕ್ರಿ ನಗ್ತೀರಾ.
ನಗ್ಲು ಬರ್ದ.
ಹ ನಗ್ ಬರ್ದು ಸೀರಿಯಸ್ ಆಗಿ ಮಾತಾಡೋದ ಕಲೀರಿ ಫಸ್ಟು. ಏನ್ರೀ ನೀವ ಸ್ವಲ್ಪನುೂ ಸೀರಿಯಸ್ನೆಸ್ ಇಲ್ವಾರಿ. ನೋಡ್ರಿ ನಾನ್ ಮಾತಾಡತ ಇದ್ರ ಫೋನ್ ನೋಡ್ತೀರಲ್ರಿ ಕಾಮನ್ ಸೆನ್ಸ್ ಇಲ್ವೆನ್ರೀ ನಿಮ್ಗೆ.
ಸ್ವಲ್ಪ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ವರ್ಕ್ ಇತ್ತು ಅಂದೇ.
ಇಂಪಾರ್ಟೆಂಟ್ ವರ್ಕ್ ಇರ್ಬೇಕಾದ್ರಿ ನೀವ ಯಕ್ರಿ ನನಗ್ ಕಾಲ್ ಮಾಡಿದ್ರಿ ಇಷ್ಟು ಅದು ಟಯರ್ಡ್ ಬೇರೆ ಆಗಿದ್ದೀರಾ. ಹಾ.
ಓ.... ನೀವ ಹತ್ತರ ನನ್ ಫೋನ್ ಎತ್ಕೊಂಡು ಫೋನ್ ಮಾಡಿದ್ದು.
ನನಗ್ ಹಾಡೆಲ್ಲಾ ಕೇಳಿಸ್ತೈತ ಕಣ್ರಿ ಏನ್ರೀ ಫೋನಲ್ ಮಾಡ್ತಾದ್ದೀರಾ ನೀವು.
ಏನ್ ಹಾಡು ಕೇಳಿಸ್ತ ಇದೆ.
ಏನು ಯಾರೇ ನೀನು ಪಾರಿವಳು ಅಂತಂದು ಸಾಂಗುದ ಅಲ್ಲ.
ಹ್ಮ್
ಆ ಸಾಂಗ್ ಎಲ್ಲ ನಾನ ಕೇಳತಾ ಇದ್ದೆ ನೀವು ಆ ಸಾಂಗೇ ನೋಡ್ತಿದ್ದ ಇದ್ದಾನ ಫೋನ ಅಲ್ಲಿ.
ಇಲ್ಲಪ್ಪಾ ನಾನ ನೋಡ್ತಿಲ್ಲ.
ಸಾಕ್ ಸುಮ್ನೆ ರೀ ಸೀರಿಯಸ್ ಆಗ ಮಾತ್ ಡೋದಿಲ್ಲ ಏನಿಲ್ಲ ಸೀರಿಯಸ್ನೆಸ್ ಇಲ್ಲ ನಿಲ್ಲ ನಾಳೆ ಎಕ್ಸಾಮ್ ಇಟ್ಕೊಂಡು ನನಗೆ. ಕಾಲ್ ಮಾಡಿ ಮಾತಾಡ್ತಿದೀರಲ್ಲ ನಿಮ್ಗೆ ಕಮೆನ್ಸ್ ಇಲವ್ವ.
ಫಸ್ಟ್ ಆಫ್ ಆಲ್ ನಾನ್ ಓಕೆ.
ಅದು ಬೇರೆ ಹೊರಗಡೆ ಹೋಗ್. ಬಂದಿದೀರ ಟಯಾರ್ಡ್ ಆಗಿದ್ದೀರಾ ಮತ್ತೆ ಅದ್ರಲ್ಲಿ. ಕಾಲ್ ಬೇರೆ ಮಾಡಿದೀರಾ.
ಹ್ಮ್.
ಹ್ಮ್ ಎಲ್ರೂ ನಿಮ್ ಕ್ಲಾಸ್ ಮೇಟ್ಸ್ ನೋಡಿ ಓದ್ಕೋತಿದಿದ್ದಾರೆ ನೀವು ನೋಡುದ್ರೆ. ಮಾತಾಡ್ಕೊಂಡ ಕೂತಿದ್ರಲ್ಲ. ಹೋಗಿ ಪಾಸ್ಟ ಓದ್ಕೊಳ್ಳಿ. ಏನ್ ನೀವ ನ್ ಟಾಪರ್ ಅನ್ಸುತ್ತೆ ಅದಿಕ್ಕೆ ಬೆಳಗ್ಗೆದ್ದ ಬಿಡಣ ನನ್ನ ಪ್ಲಾನ್ ಅಲ್ಲಿ ಇದೀರಾ ಅನ್ಸುತ್ತೆ ನೋಡ್ತಿದ್ರೆ. ಹೇಳ್ರಿ ನಯನ ಅವ್ರೇ.
ನೀವೇ ಮಾತಾಡಕ್ ಹೋಗ್ರಿ ಅತ್ತ.
ಹೇಳರಿ ಅನ್ಕೋ....... ಕಿಪ್ಪಿ ಏನು ಅವಳು ಕಿಪ್ಪಿ ಕೀರ್ತಿ ಹೇಳ್ತಾಳಲ್ವಾ ನಾನ್ ಹೇಳೋ ಅನ್ಸರ್ಗೆ ಉತ್ತರಕ್. ಕೊಡಿ.
ಯಾಕೆ ಜನರೇ ಈ ತರ ಕೆಲ್ಸ ಕೊಡ್ತಾದೀರಾ.
ಹ ನನ್ ಮೈಂಡ್ ಇಂಟೆನ್ಷನ್ ನಿಮ್ಗೆ ಇರಿಟೇಟ್ ಮಾಡ್ಸದ ಹೇಳಿಕ್ಕೆ ಇವಾಗ. ಮಾತಾಡ್ರಿ.
ಮಾತಾಡ್ತಾ ಇದ್ದೀ ನೀನ್ಂದ್ ಹತ್ ಸಕೆಂಡ್ ಇರಿರಿ.
ನೀವು ಮಾತಾಡದೇ ಇಲ್ಲ ಅತಿದಲ್ರಿ ನಾನೇ ಬರೇ ಮಾತಾಡ್ತಿದ್ದೀನಿ ಅದೆಷ್ಟು. ಎಷ್ಟಂತ ಮಾತಾಲಿ ನಾನ ಒಬ್ಳೇ. ನೀವು ಮಾತಾಡದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾನು ಏನ ಮಾತಾಡ್ಕೊಂಡ್ಬಿಡ್ಬೋದು. ಅದ್ ನೀವೇ ನೋಡರ್ದ ಸೈಲೆಂಟ್ಗಿ ಇರ್ತೀರಾ.
ಸರಿ ಬಾಯ್
ಬಿಡ್ರಿ ನನ್ಗೂ ಓದೋದಿದ್ದೆ ಬಾಯ್ ಗುಡ್ ನೈಟ್.